ಹಲೋ ಏನ್ ಮಾಡತಿರಪಿ
ಮಲ್ಕೊಂಡಿದ್ದೀ ನೋಡು
ಯಾಕೆ ಇಷ್ಟೊತ್ತಿಗೆ
ಸುಮ್ನೆ ಮಲ್ಕೊಂಡಿದ್ದೀನಿ
ಯಾಕೋ ಮಾರ್ಕ್ ಕಿಲ್ಲ
ಆಹಾ ಟೆಸ್ಟ್ ಐತೆ
ಮತ್ತು ತೋದ್ಕೊಳ್ಳೋದಿಲ್ಲೇನ
ಏ ಯಾರು ಓದ್ತಾರೋಗ್
ಯಾರೋ ತರ ಮತ್ತ್ ನೀನೇ ಓದ್ಬೇಕು ಇನ್ನೇರಓ್ತರ ನಾ ಓದ್ಲೇನ
ಹಾ
ಮಾಟ್ ಎಷ್ಟು ಬರದ ಬರ್ಲಿ
ಹ್ಮ್ ನೀವೋಗ ಟೆಸ್ಟ್ ಬರೀ ನ ಗಣಕ್ರ್ ಹೋಗ್ತೀನಿ ನಾನು
ಎಲ್ಲಿಗೋತಿ ಗಣಗಪುರ್ ಕ ಹ್ಮ್ ಆಯ್ತ ಆಯ್ತು ಮೇಸ್ತ್ರಿಗಿಡ್ಕೊಂಡ್ ಬಾ ಮ ಸೇರ್ ಪುತ್ರನ್ಸೆಲ್ ಕಾಲೇಜ್ನನಾಗ
ನನ್ ಮಗನ ಪಾಲನ್ ನ ಬರಿತೀನಿ ಅಂತ ಹೇಳಿ ಹೋಗ ಸೇರಿಸಸ್ಕೊಂತಾರೆ ಯಾಕ್ ಸೇರಿಸ್ಕೊಳ್ಳಲ್ಲ ಕಾಲೇಜೆ ನಮ್ದು
ಹ್ಮ್ ಹ್ಮ್ ಹ್ಮ್
ಮಾಮ ಮಳೆ ಬರ್ತಾಯ್ತಲ್ಲಿ ನೀರ್ ತಗೋಬಂದು ಕುಡಿಲ ಇಷ್ಟ ಆದಂಕ ಏನ್ ಮಾಡ್ತಿದಿದ್ದಿ ಹೇಳಬೇಕ್ ತಾನೆ ಸಂಜೆ ಬಂದಾಗೆ
ತ ಗಾಡಿ ಎಲ್ಲಿತ್ತು
ಇಂದ್ರೆ ಹೇಳ್ಬೇಕತಾನೆ ಅವಾಗಾರು ಮಳೆ ಬೀಳ್ತಾ
ಹ್ಮ್ ಆಮೇಲೆ ಹೋಗಕತಿತ್ ಬಿಡು ಇನ್ನೊಂದ ಸ್ವಲ್ಪತ್ತು ಬಿ ಇನ್ನೂ ಟೈಮ ಐತ್ ಮನರ್ ಮಕ್ಕೊತನ
ಮಾಮಿಯವ್ರು ಬಂಡ್ರ ಮನೆಗೆ
ಮಾಮಿ ಹುಡುಗರು ಕರ್ಕೊ ಬರ್ತೀನಿ ನಂದಳ
ಊರಿಂದ ಬನ್ರವ ಅಂತ ಕೇಳಿತು ಸುಮ್ನೆ ಕಾರ್ ನಿಲ್ಸ್ಕೊಂಡ್ ಅವ್ರರು ಎಲ್ಲಾರರು ನಿಲ್ಲಿಸಿರೆ ಬೆಳಗ್ಗೆ ನಾನ ಒಂದ್ ರೌಂಡಾದ್ರು ಹೋಗಬರ್ತಿನ
ಏ ಸುಮ್ನೆ ಇರುಪ್ಪ ಅಷ್ಟೇಯಾ ಪೂರ್ತಿ ಪಕ್ಕ ಕಲಿ ಕಲ್ತ್ ಮೇಲೆ ಒಯ್ಯಗತಿ ಅತ್ತ ನಿನಗ ಕೊಡ್ತಾರತ್ ಅವ್ರ ಕಾರ್
ಹ್ಮ್ ಕೊಡ್ತಾರ ನಿಂಗೆ ಏನಂತ
ಪೂರ್ತಿ ಪಕ್ಕ ಕಲಿಯಂತೆ ಹೇಳು ಅವನಿಗೆ ಇಟ್ಕೋ ಅಂತ ಹೇಳು ಅಂದಾನ
ಮ್ಮ ಮತ್ತ್ ಕಲ್ತಿದ್ದೀನಲ್ಲಮ್ಮ
ಇನ್ನು ಚಂದ ಕಲಿಬೇಕತ್ ನಿಮ್ ಪಪ್ಪಾ ಬಂದಾಗ ಬಂದಾಗ ಬಂದ ಕಲಿಯ
ಪಪ್ಪ ಬಂದಾಗ ಬಂದಾಗ ಬಂದಾಗಲ್ಲ ಮಾಮ್ರ ಯಾವಾಗರು ತರ ಹೇಳೋ ಅವ್ರ ಜೊತೆ ನ ಹೋಗ್ತೀನಿ ಅವಾಗ ನಾನೇ ನಸ್ತೀಿ ಅವ್ ನೋಡ್ಕೊಂತಾರ
ಮಾಮ್ಮ ಊರು ಕಾಲೇಜ್ ಬಿಟ್ಟು ಊರು ಹೊತ್ತನ್ನಿ ಅವ್ರು ಜೊತೆ
ತಾನೇ ಅವ್ರು
ಬಾರ್ುವಾರ ಎಲ್ಕೋತ ನವು ದಿನಾ ಹ್ತನ್ ಮೇಳ್ಕೊಂಡಿ ಎಲ್ಲೇ ಕೆಲಸ ಇರ್ತದ ಅಂತೇಳಿ ಭಾನುವಾರಕ್ಕೊಮ್ಮೆ ಏನ್ ಹೋಗಲ್ಲ ಬಾನವರ್ಕೊಮ್ಮಿ ಅಂತ ಏನ್ ಹೋಗಲ್ಲವ ಯಾವಾಗ ಕೆಲ್ಸ ಇರದ ತಾವಾಗ ಹೋಗ್ತಿರ್ತಾರ ನಾವ್ ಆ
ಮಾಮ ನೇಣೆ ನಿಜ್ವಾಲ್ ಹೇಳುತ್ತಾ ಮಾಮಾ ಅಂಗೆ
ಹ್ಮ್ ಅವ್ರ್ ಪಪ್ಪು ಏ ಮಮ್ಮಿ ಹೇಳ್ದ್ ಬಾನವರ್ಕೊ ಕಾರ್ ಅಂತ ಕೊಡ ಅವ್ನಿಗಂದ
ಹಾ
ಅದು ಮಾಮ ಅಲ್ಲೇ ಇದ್ನೇನು ಮಾಮಿ ಏನಂದ್ಳು ಶ್ರವಂತ ಕಾರ್ ಬೇಕನ್ ನೋಡ್ರಿ ಬಾನುವರ್ಕೊಮ್ಮ ಅಂತಂದ್ಲು ಪಪ್ಪಾ ಬಂದ್ಮೇಲೆ ಅಲ್ಲೇ ಇಟ್ಕೋ ಅಂತ ಹೇಳವ್ರಿಕಾರ ಅಂತಂದ ಆ ಪಪ್ಪ ಬಂದ್ಮೇಲೆ ಅಲ್ಲೇ ಇಟ್ಕೋ ಅಂತ ಹೇಳ್ಬೇಕಾ
ಹಾ
ಈ ಸದ್ದ್ಯಕಿನ ಕಲ್ತಿಲ್ಲವ ಬೇಡ
ಮತ್ತ್ ಕಲ್ತೀರಾನೇ ಅವ್ರ ಮನದ ಹೋಗ ಪಾರ್ಕ್ ಮಾಡ್ತೀರ ಏನ್ ಮಾತಾಡ್ತೀರಮ್ಮ ಹಯ
ಲೆ
ನೀನ್ ಹೇಳ ನೀನ್ ಹೇಳ್ಬೇಕು ತಾನೆ ಅವನ್ ಕಲಿದ್ದೀರನ್ ಬಂದಲ್ ಪಾರ್ಕ್ ಮಾಡ್ತಾನ ಅಂತ
ನೀ ಹೇಳದ್ನಲ್ಲೆ
ಮತ್ತೆ ಸ್ನೇಟಕ್ ಪಾರ್ಕ್ ಮಾಡಿದೀನಿ ಅವರು ಸ್ನೇಟಕ್ ಪಾರ್ಕ್ ಮಾಡಲ್ಲಂಗ ಮತ್ತ
ಮಾತಾಡ್ಬೋದ ಅ ನಿಮ್ಮ ಅವನ ಜೊತೆಗೆ
ಮಾ ಅಮ್ಮನ ಜೊತೆ ಮಾತಾಡಾಲ ನು
ಮಾಮ ನನ್ನ ಜೊತೆ ಮಾತಾಡಲ್ಲ ನಾನು ಮಾತಾಡಲ್ಲ
ಲನಾ
ಈ ಹಂಗಂದ್ರೆ ಇವ್ರು ಮಾತಾಡ ತನಕ ಮಾಮನು ಮಾತಾಡ್ಬಾರ್ದು ಮಾಮನ ನಕ್ ಮಾತಾಡುಫಸ್ಟ್ ಇವ್ರ ಜೊತೆಲ್ಲ
ಯಾರ ಜೊತೆಗೆ
ಸ್ಾನ ಜೊತೆ ಎಲ್ಲಾ
ಅವ್ರ ಜೊತೆಗೆಲ್ಲ ಎಲ್ಲಿ ಮಾತಾಡ್ತಾನ
ಸು ನಿಿರ್ಮ
ಅಷ್ಟ್ ಬಂದ ತಕ್ಷಣ ಇಷ್ಟ ಅಂತ ನಾವ ಡುಮ್ಮು ಅಂತ
ನ ನನಗ್ ಅದದು ಮಾತಾಡಲ್ಲ ಶ್ರವ ಅನ್ಬೇಕು ನಂಗು
ಆಯ್ತ್ು ಹೇಳೇತೀನ ನೀವರು ಅವ್ರಿಗೆಬ್ ಬಂದ ತಕ್ಷಣ ತನ್ನನ ಅಂತಲ್ಲಪ್ಪಾ ಅವ್ನಿಗೆ ಏನು ಅನ್ನಲ್ಲ ಅಂತ ಅವನಿಗ ಮಾತಾಡ್ತೊತರ್ತನಿ ಅವನಿಿಗೆ ಏನು ಅನಲ್ಲ ಅಂತಪ್ಪ ಅವನಿಗೂ ಮಾತಾಡ್ ತಿನ್ ಮುಂದೊತ್ತೇಳ್ತೇಿ
ಹಾ
ಊಟ ಮಾಡ್ದೇನ್ ಮಾಡಲ್ಲ ಈ ಸಂಜೆಗೆ
ಸಂಜೆ
ಅಣ ಸಾಂಬಾರ
ಹ ಬೇರೆ ಸಂಭ್ರಮ
ಹ್ಮ್ ಬಂದ್ಬಿಡು ಮತ್ತೆ ಬೇರೆ ಸಂಾರ ಮಾಡ್ತೀನಿ ನಂಗನ
ಎಲ್ಲ ರೊಕ್ಕ ಕೊಡಡು ಚಿಕನ್ ರೈಸ್ ತಗೊಂಬರ್ತೀನಿ
ನಿಂಗ್ ತೆಗೇ ಕೆಟ್ಟದ ಹು್ಣಿದ ಇವತ್ತು ದೊಡ್ ಹುಣ್ಣ
ಏ ಹಣ್ಣಿ ಆ ಹಣ್ಣಿ ಈ ಹಣ್ಣಿ ಬರ ಅದ
ಹಾ ಇಲ್ಲ ನೀನ್ ಬರೇ ಇದೆ ತಿರ್ಕೊಂಡ ಕುೂತ್ಕೊಂಡರು ಏನು ನೋಡ್ಬೇಡ ಟ ವಾರ್ ನೋಡ್ಬೇಡ ಸೋಮವಾರ ನೋಡ್ಬೇಡ
ಹ್ಮ್ ನನ್ ಯಾವ್ದು ನೋಡಲ್ಲ ನಾನು ಸಿಗದಕ್ ತಿಂತರಬೇಕು
ಹಾ ಸಿಗ್ದಾಗ ತಿಂತಿರುವವಾಗ ಪಾಪನಿ ಕಂಡ ಇಲ್ಲ ಒಟ್ಟ ಜೀವನ್ದೊಳಗ
ಹ್ಮ್ ನಾವೇನ್ ಡೈಲಿ ತಿನ್ನವ್ರ ಭಾನುವಾರ ಹೊಗಿ ತಿನ್ನವ್ರ ಆತನ
ಪುಣ್ಯ ಅದ ಅವಲ್ಲ ಏನ್ ಹೇಳ್ಬಕ್ ನಿನಗ
ನನಗೆ ಏನು ಮಾಡಬೇಡ ರೊಕ್ಕ ಕೊಡ ಹೋಗತೀನಿ ಫೋನ್ ಮಾಡ್ತೀನಿ
ತಿನ್ಬಾರ್ದು ಅಂತ ಹೇಳಿದ್ರೆ ಅರ್ಥಗದ ಶಬೋ ದೊಡ್ಡ ಹುಣ್ಣಿದ ಇದು
ಚಕ್ಕು ಇತ್ತುತೆ ತಿನ್ಬೇಕ ಬಿಡಬೇಕ
ನಿನ್ನೇನು ಬೇಡ ಇವತ್ತು ಮಾಡೇ ನೀನ್ ಮಂಗ್ಾರ ತಿನೋ ಅಂತ ಹೇಳಿ ನೀನ್ ನಾಳಗ್ ತಗೊಂದಿನ ನಿನ್ಗ ಯಾರ್ ಬೇಡ ಅಂದಾರ ಇನ್ ಬ್ಯಾಡಂದೀಿನಿ ಮಳಗ್ ಹೋಗ್ತೀನ್ ಕೋ
ಪಾಪ ಯಾವ್ದ ಬರ್ತಾರಂತೆ
ನನ್ಗೇನ್ ಗೊತ್ತು ಕೇಳಿ ನಿಮ್ ಪಪ್ಪಾಗ ನೀನೇ
ಹಾ ತನ್ನಿ ನ ಯಾವ್ರ
ನಂಗೇನ್ ಹೇಳಾರ ಅವರು
ಜಲ್ದಿ ವರಕಳು
ಏನ್ ನಮ್ ಕೈದಾಗ ನಿನ್ ಕೈದಾಗ ಅದ ನೋಡು ಜಲ್ದಿ ಬಾ ಅಂತ ಹೇಳಕ
ಮತ್ತೆ ಇನ್ಯಾರ್ ಕೈಯಲ್ಲಿ ಐತೆ
ಹ್ಮ್ ಅವ್ರ
ಪಪ್ಪ ಬರೋಣ ಸುಮ್ನೆ ನೀವು ಮನೆ ಕಟ್ಟಿಸೋಕೆ ಸ್ಟಾರ್ಟ್ ಮಾಡ್ರಿ ನೀವು
ಹ್ಮ್
ಹ್ಮ್ ಅದು ಮನೆ ಕಟ್ಟಿಸೋದಿಲ್ಲ ಏನಿಲ್ಲ ಯಾರತ್ರ ನನ್ ಹೆಸ್ರಗ್ ಬರ್ಕೊಡ್ರಿ ನಾನು ಜೋರ್ ಮಾಡ್ತೀನಿ
ಅಯ್ಯೋ ನನ್ನ ಹೆಸ್ರಗ ಇದ್ದೀರೆ ಏನೈತು ನಿನಗೀಗ
ನಿನ್ನ ಹೆಸರಲ್ಲಿ ನಾನ್ ಹೆಂಗ್ ಜೋರ್ ಮಾಡಿ ನಿನ್ನ ಹೆಸರಲ್ಲಿ ಆಯ್ತೆ ನೀನ್ ಜೋರ್ ಮಾಡು
ನನ್ನ ಹೆಸ್ರಗ ಇದ್ರದಂತ ನೀ ಜೋರ್ ಮಾಡು ಮಾಡ್ಕೊಡ್ರಿ ಕಟ್ಕೊಡ್ರಿ ಅಂತ ಹೇಳಿ ಹ್ಮ್ ನನ್ಗೆ ನೀನ್ ಇರ್ತತಾನೆ ನನ್ನ ಹೆಸರಿಗೆಮಾಡಿದ ತಕ್ಷಣ ನಾನೇ ಇರ್ತೇನೇನು
ಮತ್ ಸಹನಾನು ಇರ್ತಾಳತಾನೆ ನೀನ್ ಹೆಸರಿದೆ ನೀನ್ ಜೋರ್ ಮಾಡು
ಯಾಕೆ ಸಹನಾ ಕೇಳಕತ್ತಿಲ್ಲ ಈ ಕೇಳ್ದವ್ ನೀ ಆಕಿ ಕೇಳದ್ಲಾ ಅದ್ರ ಬಗ್ಗೆ ತಗದ್ಲ ಮಾತು ಹ ಹ್ಮ ಮಾಡ್ತೀನಿ
ಹಾ ಮನೆ ಕಡ್ಸ್ಕೊಂಡ್ ಇಲ್ಲೇರ್ರಿ ಅಂತ ಹೇಳಿ ಒಂದ್ ವರ್ಷ ಆಯ್ತು ಇನ್ನೊ ಮನೆ ಕಟ್ಟಿಸಿಲ್ಲ ಏನಿಲ್ಲ
ಹ್ಮ್ ಏನ್ ಹೇಲಿದ್ ತಕ್ಷಣ ಎಲ್ಲ ಪಟಾಪಟ ಆಗ್ಬಿಡ್ಬೇಕಕ್ ನಿನಗೆ
ಮತ್ತೆ ಏನುಕೆ ಕರಿಸ್ಕೊಬೇಕಿತು ಕ ಅಲ್ಲೇ ಬೆಂಗಳುರಲ್ಲಿ ಇರ್ತಿದ್ದೆ ತಾನೇ ಓದತ್ಕೊಂಡು
ಹ್ಮ ಇಲ್ಲಿ ನನ್ನ ಸಾಲ ಯಾರ್ ತೀರಿಸ್ತೀದ್ರು ಅವವಾಗ
ಯಾರು ಸೇರಿಸೋರು ಪಪ್ಪಾನೆ ತೀರಿಸಿದ್ದು ಇನ್ನ ಯಾರು ತೀರಿಸಿದ್ರು ನಿಂಗೆ ಮತ್ತೆ ಇನ್ನ ಯಾರು ತೀರಿಸಿದ್ರಮ್ಮ ಜಾಗ ಕೊಡಕ್ಕು ಸಾಲ ತೀರಿಸಕ ನೀನ್ ಏನ್ ಕೇಳಿದ ಸಾಲ ಸಾಲಯಾರ್ ತೀರಿಸಿದ್ದು ಅಂದಿದು
ಅವ್ರು ಹೇಳಿದ್ದಿ ಅದನ್ನೇ ಫಸ್ಟಿಗೆ ನೀ ಇದನ್ ಮಾರಿಬಿಟ್ಟು ನೀ ಸಾಲ ತಿರ್ಸು ನಾವು ಜಾಗ ಕೊಡ್ತೀವಿ ಮನಿ ಕಟ್ಸ್ಕೋ ಅಂತ ಹೇಳಿ
ಹ್ಮ್ ಸಾಲ ಯಾರ್ ತಿರ್ಸಿದ್ದು
ಸಾಲ ಪಪ್ಪ ತಿರ್ಸಿತು ಜಾಗ ಯಾರ್ ಕೊಟ್ರು ಹ್ಮ್ ಸಫೋಸ್ ಹೌದಪ್ಪ ಅವ್ರಗ್ ತೀರ್ಸಿದ್ದಿಲ್ಲ ಹಾ ಜಾಗಕ್ ರೊಕ್ಕ ಕೊಡ್ಬಬೇಕ ಆತಿತ್ತ ಇನ್ನು ಜಾಸ್ತಿ ಕೊಡ್ಬೇಕಾಗಿತ್ತ ಜಾಗಕ್ಕ ಆದ್ರ
ಹ್ಮ್ ಏನ ಕೊಡ್ತಾರ ಅದೇಜ ಆ ಮನೇನ್ ಮಾರ್ಬಿಟ್ಟು ಅದೇ ರೊಕ್ಕ ಅದರಲ್ಲೇ ಇನ್ನೊಂದು ಮನೆ ತಗೊತಿದ್ದೆ ಅಷ್ಟೇ ಕಟ್ಟಿಸಿರೋ ಮನೆ ತಗೊಂತೀರ
ಕಟ್ಟಿಸಿರೋ ಮನೆ ನಿನಗ ನಿನ್ ಚಂದಾಗ ಸಿಗ ಚಂದ ಕಟ್ಸಿರ ಮನೆ ಬೇಕಂದ್ರೆ ನಿನಗ್ ನಲ್ವತ್ ಲಕ್ಷದಾಗ ಯಾವ್ದ್ ಸಿಕ್ತಿರ್ಲಿಲ್ಲಪ್ಪಿ
ಹ್ಮ್
ಹ್ಮ್ ಹೇಳ್ಬಿಟ್ಟಂಗೆ ನೀನ್ ಮಾತಾಡೋದು ನಿಮ್ಮಪ್ಪ ಮಾತಾಡೋದು ಸರಿಯಾಗಿ ಮಾತಾಡ್ತರ ಇಬರು. ಅವ್ರದಂತ್ರ ಮುಗೋದ ಹೊತ್ತ, ಹ್ಮ್ ನನ್ನತರ ನೀನ್ ಯಾವತ್ ಮಾತಾಡಿದೇನೆ ಅಂದ್ರೆ ಇಬ್ಬರು
ವಾವ್ ವಾವ್
ಯಾವತ್ ನೋಡ್ರು ಬರ ಆಡದಿಡಿ ನೀವ ಅಪ್ಪತ್ತರ ನೀನ್ ನಿಂದ್ನು
ನೀನ್ ರಕ್ತ ಏನಿದ್ರರು ಬರೇ ಮನ್ಸು ಹ್ಮ್ ಮುನ್ಸ್ಕೊಂಡ್ ಕುತ್ಕೋಳದಷ್ಟೇ ನಿನ್ನ ರಕ್ತ ನಿಂದು ಹ್ಮ್ ಮತ್ತೆ
ಕಾರ್ ಕೊಡ್ತಾರ ಅಂತ್ ಸಂಡೆಗೆ ಒಮ್ಮ
ಸಂಡೆಗೆ ಒಮ್ಮೆ ಅಂತ ಏನು ಅಂದಿಲ್ಲ ತಿಳಿಯ್ರ ಪಪ್ಪ ಬಂದ ಮೇಲೆ ಒಯ್ದಿಟ್ಟು ಅಂತ ಹೇಳಿದ್ ನೋಡು.
ಸಂಡೆಗ ಒಮ್ ಕೊಡ ಅಂತ ಹೇಳು?
ನಾ ಮತ್ತ ಪದೇ ಪದೇ ಕೇಳೋ ಗೊತ್ತದ ನಾ ಕೇಳೋದೇ ಒಂದ್ಸಲ ಅವ್ ನ ಈ ಕೇಳಿದಕ್ಕೆ ಪಪ್ಪ ಬಂದ ಮೇಲೆ ಅಲ್ಲೇ ಒಯ್ದ ಇಡ ತೊಗೊ ಅಂತ ನಮ್ಮ ಮಾತ ಕೇಳಂಗ ಇಲ್ಲ ನಿಂಗ ಗೊತ್ತದ ನಂಗ ಅಂತು ಮೊದಲೇ ಇಷ್ಟ ಆಗಲ್ಲ?
ಮತ್ತ ಸಂಡೆ ಒಮ್ ಕೇಳಸ ಓಡ್ಸಲ್ ಅಂದ್ರೆ ಜಜ್ಮೆಂಟ್ ಹೋಗುತ್ತ ನಂಗೆ,
ನಿಮ್ ಪಪ್ಪಾ ಬಂದ್ಮೇಲೆ ಇಲ್ಲೇ ಇಟಕೋ ಅಂದ್ರ ಕಲ್ಕೋ ಇಲ್ಲೇ ಇರ್ತಾರಲ್ಲ ನಿಮ್ ಪಪ್ಪ ನಿನ್ ಮುಂದು.
ಅದೇ ಅಮ್ಮ ಸಂಡೆಗ ಒಮ್ಮೆರ ಕೊಡ ಅಂತ ಹೇಳು?
ಏನೋ ಅಂದಿಲ್ಲ ನೋಡ ಮತ್ತ?
ಆ
ಮುಂದಿದ ಮುಂದ.
ಹ ಸರಿ ಹೋಗ ಅಡಗೆ ಮಾಡ ಹೋಗು.
ಅಡುಗೆ ಏನ್ ಮಾಡಲ್ಲ ಎಲ್ಲಾ ಅಡುಗೆ ಅದ. ಮಳೆ ಇನ್ನು ಹನಿ ಉದರಕತ್ತೈತ ಸಣ್ಣಗ
ಬರ್ತಾ ಐತಾ?
ಇಲ್ ಆ
ಬರ್ತೈತಾ?
ಸಣ್ಣ ಬರಕತೈತ ಊರ ಸೈಡ ಬಾ ಜೋರ ಏನಿಲ್ಲ ಸಣ್ಣ ಹೊಂಟೈತ ಮತ್ತ
ಮತ್ತ ಹೇಳ ನೀನ್
ಹು ಏನ್ ಮಾಡತಿ.
ನಾಳೆ ರೊಕ್ಕ ಕೊಡ ನಾನ ಕೀ ಹಿಟ್ಟ ಮಾಡ್ಕೊಂಡು ಬರ್ತೀನಿ. ಟೀ ಶರ್ಟ್ ತೊಗೊಂಡ್ ಬರ್ತೀನಿ.
ಹೂ
ಚಾ ನಾನೇ ಕೊಡ್ಸ್ತೀನ ಅಂದಲ್ ಅತ್ತಿಗೆ? ಚಾನ ಕೊಡಸ್ತೀನ ಅಂದಲ್ ಅತ್ತಿಗೆ.
ಮತ್ತೆ ಯಾಕ್ ರೊಕ್ಕಾ ಕೇಳ್ತಿ.
ಅಕೆನ್ ರೊಕ್ಕ ನಿನ್ ಬಲ ಐತಲ್ಲಾ ನೀನ್ ಕೊಡು.
ಹ ಹಾ ಸರಿ ಓಕೆ.
ಒಂದ್ ಹತ್ತು ಜೊತೆ ಇಸ್ಕೊಡ್ತಾಳ ಅಂತ್ ಒಂದ್ ಐದ್ ಜೊತೆ ಇಸ್ಕ ಕೊಡ್ತಾಳಂತ?
ಹ ಏನ್ ಮಾಡ್ತೀಯಾ ಐದ ಜೋತಿ ತಗೊಂಡ.
ತೊಗೊಂದ ದಾನ ಮಾಡ್ತೀನಿ. ಹತ್ತ ಜೊತೆ ತೊಂಡ ಏನ್ ಮಾಡ್ತಾರ ಹಕೊಂತಾರ, -
ಟೀ ಶರ್ಟ್ ತೋಗಬೇಕಾಗಿತ್ತು ಒಂದೆರಡು ತಗೋ ಬೇಕ್ ಅಷ್ಟೇ?
ಏ ಹಾಕೊಂಡ್ ಇದ ಹಾಕೊಂಡ್ ರುಬಾಡ ಬೇಕಾ?
ಟೀ ಶರ್ಟ್ ಗಳನೋ ಒಂದೊಂದು ದಿನಕ್ಕೆ ಒಂದೊಂದ ಹೇಳ್ತಾರ ಏನ್ ಯಾರ
ಒಂದ್ ಐದ್ ಜೊತೆನರ ಇರ್ಬೇಕು?
ಹೂ ಹು ಹ
ಅ ಹೂ ಮತ್ತ ನಿಮ್ ತಮ್ಮ ದಿನಕ್ಕೆ ಒಂದ್ ನಾಲ್ಕ್ ಜೊತೆ ಬಟ್ಟೆ ಚೆಂಜ ಮಾಡ್ತಾನೆ.
ಹು
ನಾವ್ ಮಾಡಿದರ ನಾವ್ ಏನು ವರ್ಷದಲ್ಲಿ ವರ್ಷ ಹೊಸ ಲೇನ್ ವಾರದಲ್ಲೇ ಒಂದ್ ಮೂರ್ ಸಲ ಹಾಕೊಬೇಕು ಒಂದ್ ಬಟ್ಟೆನಾ ಆ
ನೀನು ಹಂಗೇ ನೋಡ ದುಡಿಯಾವನ ದುಡಲಿಕತ್ತಾನ? ಮೂರಲ್ಲ ಆರ್ ಮಾಡ್ತಾನ ನೀವೊಂದ್ ಆರ್ ಮಾಡ?
ನೀನುವ ಕೂಡ ಆಮೇಲೆ ನ ದುಡ್ಡದು ಕೊಡ್ತೀನಿ
ಹ್ಮ್ ಎಲ್ಲವಲ್ಲ ಡಕ್
ಎಲ್ಲ ಹೋಗ್ಬಿಡ ಇಲ್ಲೇ ಕೊಡು
ಇಲ ಏನ್ ಮುಖತ್ವನ
ಹ್ಮ್ ಗಿಡ ಬೆಳ್ಸು
ಹ್ಮ್ ಬೆಳಸಾಮ ಬೆಳಸಂ
ಹಾ
ಬೆಳಕಿನ ಸರಿತ ಇಡ್ಲಿ ಆಮೇಲೆಷ್ಟತಿ ಮತ್ತೆ
ಹ್ಮ್ ಬಾಯ್
ಹ್ಮ